ಹಲೋ ಕವ ಸ ಅಬ್ರೋ
ಹಾ ಕೆಸ್ತಾ ಇದ್ದೇನೆ ನಿಮ್ದು
ಹಾ ಕಳ್ತ ಊಟಬ್ರು
ಊಟ ಈಗ ಆಯ್ತು ಬ್ರೋ ನಿಮ್ದು
ಏನ್ ಆರಾಮಿಲ್ಲ ಬ್ರೋ ವಿಚಾರ್ ಇಲ್ವೇನ್
ಹುಷಾರಿಲ್ಲ ಬ್ರೋ ವೀಕ್ ಆಗ ತಮಗೆ
ಹೌ ಬ್ರೋ
ಏನಿಲ್ಲ ಬ್ರೋ ಜವರ ಬಂದಿತ್ತು
ಹೌದ ಅಲ್ಲ ಕೇಳುಸ್ತಿಲ ಬ್ರೋ
ಬರ್ತವಿ ರನ್ನಿಂಗ್ ಮಾಡ್ತಿದೆ ರನ್ನಿಂಗ್ ಮಾಡಿ ಸ್ವಲ್ಪ ಪಿನಂಗು ಕಲ್ಸಿಯಂ ಕಸ್ತಬ್ರು
ಹೌದರು ರನ್ನಿಂಗ್ ಮಾಡ್ತೀರ
ಹಾ ಹ ಹೇಳ ಮಾಡ್ತೀ ಹೀಗಾಗಿ ಷ್ಟ ಒನ್ ಕಮ್ಮಿಾಗಿ ಸ್ವಲ್ಪದು ಸ್ವಲ್ಪ ವೀಕ್ನೆಸ್ ಆಗಿತ್ತು
ಹೌದಬ್ದ
ಹ ಬ್ರ ನೀವೇನ್ ಮಾಡ್ತಿದ್ದೀರ
ಹ ನಾವವು ರನ್ನಿಂಗ್ ಹೋಗ್ತಾ ಇದವರು ಸ್ವಲ್ಪ ಬಿಟ್ಬಿಟ್ಟಿವರು ಅವಾಗ
ಹ್ಮ್ ನೀವ್ ಒಗ್ನವರ್ ಟ್ರೈ ಮಾಡ್ತಿದಿ್ರಾ
ಹದ್ ಹದ್ನರಬ್ರು ಒಂದ್ಸರ್ ಎಕ್ಸಾಮ್ ಬರ್ದಿದಬ್ರು ಆಗ್ಲಿಲ್ಲಬ್್ರ ಬಟ್ಬಿಟ್ಟೇರು
ನಿಗೆತ ಬ್ರ
ಅದ ಟ್ವೆಂಟಿ ಒನ್ ಏಜ್ ಆದವಲ್ಲ ಬ್ರೋ ಬಿಟ್ ಬಿಟ್ಟ ಇಬರು ಹಾ ಕೇೇಳಸ್ತದೆ ಇಬರು
ಬಸ್ಲಿ ನಿಗತ್ತ
ಹಾ ಏಜ್ ಲಿಮಿಟ್ ಇಲ್ಲ ಬ್ರ ಹ ಬ್ರ ಮುಗಿದೈತೆ ಅದ್ಕ ಬರ್ಲಾಗದ
ಮತ್ತೆ ಬೇರೆ ಯಾವ ನೋಡ್ಬ
ಅದೇ ಬ್ರೋ ಎಸ್ ಎಸ್ ಜಿ ಡಿ ಅವ್ ಇದಾವ ಬ್ರೋ ಬ ನೋಡ್ಬೇಕರು
ಹ
ಆಬ್ರ
ಹಳ್ಳಿಯಲ್ಲಿ ಕೋಕಾ
ಅಲ ಬ್ರೋ ಹ ಇಲ್ಲ ಬ್ರೋ ತುರ್ಪುರ್ ಅಂತ ಒಂದು ತಲ್ಲೂಕ ಇದೆ
ಹಾ
ಸುರ್ಪುರ್ ಹೆಸರು ಕೇಳಿರಪ್ಪಾ
ಇಲ್ಲ ಕೇಳಿಲ್ಲ
ಹಾ ಅದು ಒಂದು ಸುರ್ಪುರಲ್ಲಿ ಇರೋದರು ನಾವು
ಒಬ್ರು ಅಲ್ಲಿ ಜಾಸ್ತಿ ಂಗ್ ಬತರಬ್ರು ನೀ
ಏನಬ್ರರು ಕೇೇಳತ ಇಲ್ಲಬ್ರರು
ಲ್ಲಿ ಜಾಸ್ತಿ ಬೇ ಬೇತರ
ಇಲ್ಲಿಬ್ರು ಹತ್ತಿ ತೊಗುರಿ ಬೇರೆ ಆ ಗದ್ದೆ ಬೇರೆ ಬೇರೆೊಬರು ಇದ್ದಾರೆ ಎಲ್ಲಾ ಜಾಸ್ತಿ ಅಂತ ಏನಿಲ್ಲ ಬ್ರೋ ಎಲ್ಲಾ ಈಕ್ವಲ್ ಈಕ್ವಲ್ ಈಕ್ವಲ್ ಇಷ್ಟ ಇಷ್ಟ ಅಂತ ಬೆಳ್ತಾರೆರು
ಹ ಹೊತ್ತಿ ನೀವು ಬೇತೀರಾ
ಹ ಬ್ರೋ ನಾವ್ ಬೆಳತಿೀವಿ ಹೊರ್ತೀವಿ ಅವಲ್ಲಿ
ಹ್ಮ್ ಜಾಸ್ತಿ ಲಾಭ ಆಗ್ತದ ಹಾಗೂ
ಆಗ್ತದ ಬ್ರರು ಅಷ್ಟೇ ನೀವ್ ವರ್ಷ ಮಳೆ ಇಲ್ಲ ಹೆಂಗಗತ್ತ ಗೊತ್ತಿಲ್ಲ ಬರು
ಹ್ಮ
ಹಾ ಬೂ ಅದೊಂದು ಟೆನ್ಷನ್ ಬ್ರೂ ಮಳೆ ಇಲ್ಲ ಅ್ರೂ
ನಮ್ಮ ಕಡೆನೂ ಹಾಗೆ ಆಗಿದೆ ಈಗ ಕಬ್ಬು ಜಾಸ್ತಿ ನೀರ್ ಹಬ್ಬೇಕಲ್ವಾ
ಹೌದು ಬ್ರೂ ಇದೊಂದು ಟೆನ್ಷನ್ ಬ್ರೂ ಅದ್ರ ಬೇರೆ ಮಳೆ ಇಲ್ಲಲ್ಲ ಬ್ರೂ ಅದೊಂದು ಹೌದು ಬ್ರೋ ಅದೊಂದು
ಹ್ಮ್ ಈ ಕಡೆ ಕೂಡ ಮಳೆಲ್ಲ ಹೀಗಾಗಿ ಜಾಸ್ತಿ ್ಮ ಬಿಸಿಲೇ ಇರುದು
ಹೌದಬ್ರ
ಆ ಕಡೆ ಮರಿ ಆಗ್ತದೆ
ಇಲ್ಲ ಬ್ರೋ ಈ ಕಡೆ ಸೈಡ್ನ ಮಳೆ ಇಲ್ಲ ತುಂಬಾ ರೈತರು ಪೊರದಾಟ ಜಾಸ್ತಿ ಮಳೆನೆೆಲ್ಲ ಒಂದ್ಸರಿನ ಬರ್
ಹ್ಮ್ ಅದ ತಕ್ಕಾಗ ಕಬ್ಬಿನ ಬೆಲನು ಇಲ್ಲ.
ಹಾ ಹಂಗಾಗದೆ ಬ್ರೋ ಎಲ್ಲಾ.
ಹ್ಮ್ ನೀವೇನ್ ಬೆಳಿತಿರ ಬ್ರೋ?
ಅದೇ ಬ್ರೋ ಹತ್ತಿ, ತೊಗರಿ, ಶೇಂಗಾ, ಜೋಳ. ಸಜ್ಜೆ
ಹ್ಮ
ಇವು ಬೆಳಿ ಇವನ್ನೇ ಬೆಳತಾರ ಬ್ರೋ ನಮ್ ಕಡೆ ಜಾಸ್ತಿ.
ಹ್ಮ್ ಸಜ್ಜೆ ಬಡ್ತೀರಾ ನೀವು?
ಹಾ ಬೆಳತಿೀ್ರೋಸಜ
ಹ್ಮ್ ನಮ್ ಕಡೆ ಜಾಸ್ತಿ ಕಬ್ಬು ಮತ್ತು ಗೊಂಜಾಳ
ಗೊಂಜಾಳಂದ್ರ ಬ್ರೋ ಅರ್ಥ ಆಗ್ಲಿಲ್ಲ.
ಹ್ಮ್ ಮೈಜ್
ಮೈಜ್ ಅಂದ್ರ ಬ್ರೋ
ಇದು ಪಾಪಕಾರ್ನ್ ಇರುತ್ತಲ್ವಾ ಪಾಪಕಾರ್ನ್.
ಹಾ ಬ್ರೋ
ಹ್ಮ ಪಾಪ್ಕಾರ್ನ್ ಮತ್ತು ಸ್ವೀಟ್ ಕಾರ್ರ್ನ್ ತೆನಿ ಇರ್ತವಲ್ಲ.
ಹಾ ಹ ಬ್ರೋ.
ಹ್ಮ್ ಆ ತರಾನೇ ಅದೇ. ಅದು ಸ್ವೀಟ್ ಕರ್ನ್ ಉಪಯೋಗ ಆಗುತ್ತೆ, ಇದು ಜೋಳ ಅಂತ ಬರುತ್ತೆ ಕಾಳ ಎಷ್ಟಾಗುತ್ತೆ.
ಹೌದ ಬ್ರೋ.
ಹ ಎರಡು ಸೇಮ್ ಹಾಗೆ ಸ್ವೀಟ್ ಕಾರ್ನ್ ಮತ್ತು ಜೋಳ ಎರಡು ಒಂದ.
ಹೌದ ಬ್ರೋ. ಹ ಬ್ರೋ.
ಸ್ವೀಟ್ ಕಾರ್ನ್ ಮತ್ತು ಗೊಂಜಾಳು ಎರಡು ಏನು ಡಿಫ್ರೆನ್ಸ್ ಇಲ್ವಾ ಇಲ್ಲಾದ್ರು
ನೀವ್ ಹೊರದೇರ ಬ್ರೋ?
ಹಾ ಬರ್ದೀನಿ, ನಮ್ದು ಬೆಂಗಳೂರುಗ್ ಬಂದಿದ್ದು.
ಪಾಯತು ಬ್ರೋ.
ರಿಸಲ್ಟು ಜುಲೈ ಫಸ್ಟ್ ವೀಕ್ ಬಿಡ್ತ ನಂದಿದ್ದಾರೆ ನೋಡ್ಬೇಕು ಏನಾಗುತ್ತೆ.
ಫಸ್ಟ್ ಅಟೆಂಪ್ಟ್ ಅ ಬ್ರೋ, ಏನು ಅಟೆಂಪ್ಟ್ ಮಾಡಿರ ಎರಡ್ ಸರ?
ಇಲ್ಲ ಫಸ್ಟ್ ಅಟೆಂಪ್ಟ್ ಇದು.
ಹೌದ ಬ್ರೋ ನಿಮ್ಮ್ ಊರಲ್ಲಿ ಯಾರನ ಆಗಿದಾರ ಅಗ್ನಿವೀರ?
ಹಾ ತುಂಬಾ ಆಗಿದಾರೆ ನಮ್ಮ ತಿಕ್ಕಪ್ಪನ್ ಮಗ ನಾಯಕನಿ
ಹೌದಾ
ಹ್ಮ್ ನಮ್ಮಲ್ಲಿ ಜಾಸ್ತಿ ಬೆಳಗಾವಿ ಸೈಡ್ ಅಲ್ವಾ ತುಂಬಾ ಜಾಸ್ತಿ. ಎಲ್ಲ ನೀವರೆೇ ಹೋಗೋದು
ಹ ಆ ಕಡೆ ಎಲ್ಲ ಬರ ಆರ್ಮಿ ಅಗ್ರಿ ಜಾಸ್ತಿ ಆತ.
ಹ ಹಾ ಅಲ್ಲಿ ಜಾಸ್ತಿ ಅದಕ್ಕೆ ಟ್ರೈ ಮಾಡ್ತಾರೆ, ಬೇರೆ ಕಡೆ ಯಾವುಕ್ಕೂ ಟ್ರೈ ಮಾಡಲ್ಲ.
ಹಾ ಬರೆ ಆರ್ಮಿ ಆರ್ಮಿ ಅಂತ.
ಹಾ ಅವ್ರ ಅದ್ರಲ್ಲಿ ಪೇಮೆಂಟ್ ಜಾಸ್ತಿ ಆ ಆದ್ರು ಅದರಲ್ಲಿ ಒ ಒಂಥರ ಎಮೋಷನ್ ಇರುತ್ತೆ ಅಲ್ವಾ.
ಹ ಮರ್ಯಾದೆ ಇರುತ್ತೆ.
ಹಾ ಒಂದು ಲೆವೆಲ್ ಮೇಂಟೈನ್ ಇರುತ್ತೆ ಆಯ್ಕೆ ಮತ್ತು. ಫೆಸಿಲಿಟಿನ ಜಾಸ್ತಿ ಇರುತ್ತೆ ಹೀಗಾಗಿ ಅದಕ್ಕೆ ತುಂಬಾ ಡಿಮ್ಯಾಂಡ್ ಜಾಸ್ತಿ
ಹ ನಿಮ್ದು ಆಗದಲ್
ಹ ನೋಡ್ಬೇಕ ಒಬ್ರು ಏನಾಗುತ್ತೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಬಟ್ ಸದ್ಯದ ಪರಿಸ್ಥತಿಯಲ್ಲಿ ನೋಡ್ಬೇಕು ಏನಾಗುತ್ತೆ
ಹೌ ರನ್ನಿಂಗ್ ಒಂದ ಪ್ರಾಕ್ಟಿಸಸ್ ಮಾಡರ ಫಿಸಿಕಲ್ ಮೇಂಟೈನ್ ಮಾಡಿದ್ರೆ ಸೈು ಆರಾಮ ಆಗುತ್ತೆ
ಹ ಮಟನ್ ಇದೆ ಬಟ್ ನೋಡ್ಬೇಕ ಅವ ಏನಾಗುತ್ತೆ ಮ ಅಂತ ರಿಸಲ್ಟ್ ಬರುತ್ತನ್ನ ಗೊತ್ತಾಗಲ್ವಲ್ಲ.
ಕೋಚಿಂಗ್ ಎಲ್ಲಾದ್ರೂ ಹೋಗಿಾರಬ್ಬ
ಎಲ್ಲಬ್್ರ ಮನೆಯಲ್ಲೇ ಇರೋದು ಖಸ್ ಎಲ್ಲಿ ಹೋಗಿಲ್ಲ
ಈ ಸರ ಬರ್ಲಿಲ್ಲ ಅಂದ್ರೆ ಒಂದ್ ತಿಂಗ್ಳ ಕೋಚಿಂಗ್ ಹೋಗ ಆರಾಮ್ ಆಗುತ್ತೆ ನಿಮ್ದ ಬ್ಮ
ಹ್ಮ ಆಗುತ್ತೇವರು ಸ್ವಲ್ಪ ಅದ್ರಲ್ಲಿ ಫಿಸಿಕಲ್ ತುಂಬಾ ಫಿಟ್ ಬೇಕಾಗುತ್ತೆ
ಆದ್ರೂ ಫಿಸಿಕಲ್ ಕಾಲು ಕೈ ಟ್ಯಾ ಆಟು ಹಲ್ಲು ಎಲ್ಲಾ ನೋಡ್ತಾರೆ ನೀ
ಟ್ಯಾಟೋ ಒಂದಿದೆ ಅದು ರಿಮೂವ್ ಮಾಡ್ಸ್ಬೇಕು
ಹ ಇವಾಗಲೇ ರೇಮ್ಮಾ ಮಾಸ್ಕೊಂಡ್ಬಿಡದ್ರ ಮುಂದ ಪ್ರಾಬ್ಲಮ್ ಆ
ಹಪ್ರರು ಅದು ಚ್ಣಾಗಿದ್ದಾಗ ಚಿಕ್ಕನ್ ಇದ್ದಾಗ ಮಾಡಸಿದ್ದು
ಹ ಹೌದದ್ರರು ಅಂತ ಎಲ್ಲಾ ಹಾಕ್ಸೋಬಾರ್ದ್ ಬಿ್ರೋ ಇವಾಗಲ
ಹ್ಮ್ ನಮ್ಮ ಚಿಕೊಂಡಾಗ ಜಾಸ್ೆ ಹೀಗಾಗಿ ಅರ್ಮಿ ಅಂತ ಟಕ್ಟ ಇದ್ದೆ
ಹೌದಬ್ರ
ತಸ ಬತಗ
ಹ ಹೌದೌ ನಿಮ್ದ ಹೊಲ ಎಷ್ಟ ಎಕರೆ ಇದೆ ಬೋ
ಹನ್ರಿ
ನಿಮ್ದು ಜಮೀನ್ ಎಷ್ಟ ಎಕರೆ ಇದೆ
ನಮ್ದು ಏಳು ರೂಪಾಯಿ ಇದದೆೇವರು
ಹೌದಾ ಏನು ಒಬ್ನೇ ಮಗನೇನು
ಹಾ ಪ್ರೌನ
ಹೌದಬ್ರು ಆರಾಮ ಹೊಡಿಬ್ಡು ಆರಮಿ ಆಗುತ್ತೆ ಎಕ್ಸಾಮ ಪಾಸ್ ಆಗಬ್ರೋ ಆಮೇಲ್ ಪಿಸಿ
ಹಾ ಉಟು ಆರಾಮಾಗುತ್ತೆ ನಿಮ್ದ ಎಷ್ಟ ಕ್ರ ಇದೇ
ಒಂದ ಇದ್ಯಾ ಬ್ರ ಒಂದು್ ಐದ ಗ್ರೆ
ಹ್ಮ್ ನೀವ್ ಒಬ್ರೇನಾ
ಇಲ್ಲ ಬೋ ಇಬರು ಇದುನು
ಹ್ಮ್ ನಿಮ ತಮ್ಮ ಇರೋದಾ ಅಥವಾ ಅನ್ನಾನ
ನಮ ತಮ್ಮ ಇರೋದಬ್ರು ಚಕ್ಕನಿದಾನೆ
ಹ ಒಂದು ಸ್ಕೂಲಿ ಹೋಗ್ತಾನ ಈಗ
ಹಾ ಬ್ರೋ
ಹ್ಮ ಚತ್ರ ಬೌದು ಬಹುಶಗ
ಇಲ್ಲ ಬ್ರೋ ಹೇತಿದ್ದಾನೆ
ಹೇಳ್ತು ಇ ನೂರಜಿದು ಟ್ರೈ ಮಾಡ್ಬೇಕು ಒಬ್ರು
ಒಳ್ಳೆಂತನ ಬ್ರರು ಒಳ್ಳೆ ಅಂತಾನ ಅ
ಹ್ಮ್
ಹಾಗದು ನಿಮ್ದ ಆರಾಮ್ ಆಗುತ್ತೆ ಬಿರುರು ಯಾಕೆರರ
ಆಮಗುತ್ತೆ
ಹರು
ಆಗುತ್ತೆಬ್್ರರು ಆರಾಮಾಗುತ್ತೆ
ಒಂದ್ ನಿಮಿಷ ಬಿಟ್ಟ ಮಾಡ್ತೀವಿ ಇಿಡೀ
ಹಾ